ಹಾ ಹೌದೌದು ಹಲೋ
ಆ ತಮ್ಮನ ಕಪ್ಪಡ್ನಲ್ಲ
ಹ ಇಲ್ಲ ಅವನ್ ಹೋದ ಅವನ್ ಕಣ್ಣೋರ್ಗ್ ಹೋದ
ಹಾ ನೂರು ರೂಪ ವಾರಕ್ಕೆ ಹೋಗಿದ್ದು
ಹಾ ಅದೇ ಅಲ್ಲೇ ಸ್ಕೂಲ್ಗ್ ಬಂದು್ ಯೂನಿಫಾರ್ಮ್ ಇಸ್ಕೊಟ್ಬಿಟ್ಟು ಯುನಿಫಾರ್ಮ್ ಕೊಡ್ತಿದ್ರು ಅದ್ ಯೂನಿಫಾರ್ಮ್ ಇ ಕ ಕೊಂಡು ಹಂಗೆ ಹೋಗಿ ಕಣ್ಣರ್ಗ ಹೋಗಿ ಬಿಟ್ಬಿಟ್ಟು ನಮ್ ನಮ್ ನಮ್ ಚಿಕ್ಕಮ್ಮನಲ್ಲ ಇದ್ದಲ್ಲ ಅವ್ರ್ ಮಾತಾಡ್
ಯಾಗನ್ಗಪ್ಪಾ ಹ್ಮ ಅವ ಬಂದ ಡಿಸ್ಚಾರ್ಜ್ ಆದದ್ರ
ಹಾ ನಿನ್ನೆನೆ ಆಯ್ತಾ ನಿನ್ನೆ ನೈಟೇ ಕರ್ಕೋಬಹದುದು
ಹ್ಮ್ ಎಲ್ಲಿದ್ದಾರೆ ಈಗ ಅವರು
ಲ್ಲಿ ಅವ್ರ ಅಮ್ಮನ್ ಮನೆಯಲ್ಲಿ ಕಣ್ಣೂರ್
ಇಲ್ಲ ತರ
ಇಲ್ಲ ಇಲ್ಲ ಅಲ್ಲಾದ್ರೆ ಇದಐತ್ರ ಹೋರಿ ಕ್ರಾಸ್ ಹತ್ರ ಐತಲ್ಲ ಹ
ಹ
ಒಂದು ನನ್ನ ಹತ್ರ ಮಾತಾಡು ಇಲ್ಲ ಅಲ್ ಮಾತಾಡೋ
ಏ ನಿನ್ ಜೊತೆಗೆ ಮಾತಾಡ್ತನೆ ನಾನ್ ಯಾರು ಜೊತೆ ಮಾತಾಡ್ತಿದ್ದನೆ
ಅದೇ ಅದ ಪಿ ಆಪ್ರೇಷನ್ ಆಯ್ತ ಅಲ್ಲಿ ಡ್ರೆಸ್ಸಿಂಗ್ ಮಾಡ್ಬೇಕಲ್ಲ ಒನ್ ಬಿಟ್ಟು ಒನ್ ಮಾಡಬೇಕು ಅದಕ್ಕೆ ಅಲ್ಲೇ ಅಲ್ಲೇ ಇದ್ದಾರೆ ಇನ್ನೇನು ಅವರು ಅಲ್ಲೇ ಇದ್ರಲ್ಲ ನಾನು ಭಾನವಲ್ಲ ಮೈತಿ ಸ್ಂತ ಬೆಂಗ್ ಕೊರ್ತ
ಬಾನವಾರ
ಬೆಂಗಗಳೂರು ಗಸಿ
ಹ್ಮ ಇನ್ನೇನ್ ಅಲ್ಲೇ ಓದೋದೇನ್ ಜಾಸ್ತಿ
ಅಲ್ಲೇ ಓದ್ಕೊಡ್ರಿ ಅಂದ್ರೆ ಅವ್ರು ಇಲ್ಲ ಇದ್ರ ಇ ಬರ್ತ ಇಲ್ಲೇ ಇಸ್ಕೋತಿದವಿ ಅವ್ರಲ್ಲೇ ಇಟ್ಕೊಂಡ್ರಲ್ಲ
ಹ್ಮ್
ಸೊ ನಾನು ಬರಾರ ಬೆಂಗ್ಳೂರ್ಗ್ ಹೋದ್ರೆ ಊರ್ಗ್ ಯಾವಾಗ್ ಬರ್ತಿರ ನಂಗೆ ಗೊತ್ತಿಲ್ಲ
ಮೂರ್ನಾಕು ತಿಂಗಳ ಬೇಕುನು
ಮೂರ್ನಾಕು ತಿಂಗಳ ಅಲ್ಲ ಒಂದ್ ಎರಡು ತಿಂಗಳ ಆಮೇಲೆ ಮತ್ತೆ ನಮ ಚಿಕ್ಕಮ್ಮ ಇಲ್ಲಿಗೆ ಬರ್ತಾರಂತೆು ತೋಟಕ್ಕೆ
ಹ್ಮ್
ಅವ್ರು ಬಂದಾಗ ಮತ್ತೆ ರಿಟರ್ನ್ ಮಾಡಂದುಬಿಡ್ತೀನಿ
ಹ್ಮ್ ಓದ್ಕೋ ಹಂಗಿ ಹುಷಾರ ಆಯ್ತಾರಲ್ಲ ಓದಕೊ ಬಿಡವ್ರ ಅಷ್ಟೇ ಎಕ್ಸಾಮ್ ಮಾಡ್ರ
ಅಲ್ಲ ಅವರು ನೋಡ್ಕೊಳಕ್ ಬೇಕಲ್ಲ ಒಬ್ರು
ಅವ್ರನ್ನ ಅವ್ರ ಕನಿಸಕಬ್ರಿ ಎಲ್ಲಿಗೆ ಬೆಂಗ್ಳೂಗೆ
ಏ ಅಲ್ಲಿ ಯಾ ಚಿಕ್ಕಮ್ಮ ಎಲ್ಲ ನೋಡಲ್ಲ
ಸ್ರದ
ಹ್ಮ್
ನೀನೇ ನೀನೇ ಫಿಫ್ಟಿ ಫಿಫ್ಟಿ ಆಪ್ಸನ್ಯ್ತಿದ್ದೇನು
ಯಾಕೆ
ನಡ್ ಮಾಮೂಲಿ ಕಂದ ಬಂದ್ಕ ಇದಿರಲ್ಲಾ ಅಂತ ಎನ ಅವ ಅರಿಲ್ಲ ಹದ್ನೇಳ್ದುಂ ಕಂಫರ್ಟಬಲ್ ಇಲ್ಲ ಫಿಫ್ಟಿ ಫಿಫ್ಟಿ ಆಪ್ಷನ್ ಹಯ್ತಿದೆ ಅಂತ ಏನ ಹೋಗ್ಬೇಕಲ್ಲ ಅವ್ರರು
ಹ
ಹ್ಮ್
ನಾ ನಮ ನಮ್ ಚಿಕ್ಕಪ್ಪು ಬ ಯಕ್ರ ಈಗ ಇದ್ರಲ್ಲ ಈ ಚಿಕ್ಕಮ್ಮ ನೋ ಇಷ್ಟರ ಅದ್ರಲ್ಲ ಚಿಕ್ಕಪ್ಪಾ
ಅವ್ರ ಮನ ಈಗ ತೀರೋದ್ರಲ್ಲ ಚಿಕ್ಕಪ್ಪ ಅವ್ರ ಜೊತೆ ಬೇಕ ಪಕ್ಕ ಡ್ತವಿ ಈ ಚಿಕ್ಕಪ್ಪನ ಜೊತೆ ನಂಗೆ ಅಷ್ಟು ಕಷ್ಟ
ತೋಡ್ತು ಆಮೇ ಲೋತ್ಕಲ ಹ್ಮ ಬರ್ಲ ಒಳು
ಹಾಸ್ಪಿಟಲ್
ಎನಕ್ಕೆ
ತೋರ್ಸಕ್ಕ
ಹಾ ಏನ ಕೆರತ್ಡ್ಸಕ
ಇಲ್ಲ ಅದಿಲ್ಲ ನಮ್ ನ ನಾನು ನಮ್ ಚಿಕ್ಕಮ್ಮ ಕ್ಕ ಮೂಡ್ತಿ ಅವರುೂ ತೋರ್ತ
ಹ್ಮ್ ನಮ್ ಫ್ರೆಂಡ್ಸ್ಗದ್ರ ಹಂಗಗೆ ಹೋಗಿರ್ತಿದ ಮ ನಾ ಹೋಗ್ತಿದಂತಾನೆ
ಒಯ ಇಲ್ಲೇ ನ ನಮ ನ ಒಬ್ಬಳೇ ಹಂಗ ಬರ್ಬೋದಪ್ಪಾ
ಹ್ಮ್
ಎಲ್ಲ ನಮ್ ಚಕ್ಕ ಇದ್ರೂ ಹೋಗ್ತನಿ ಅವ್ರಗೂ ತ ಇ
ಹ್ಮ್
ಅಪ ಅವ್ರು ನಾನು ಹೋಗಿಲ್ಲ್ರ ಅವ್ರು ಹೋಗ್ಲಿಲ್ಲ
ಹ ತೋರ್ಸ್ಕೊನ್ ಮಾಡ ಸ್ ಕೆಲ್ಸ ಮಾಡ್
ಹ್ಮ್
ಅಕಡಿಂದ ಏನ್ ರಿಪ್ಲೈ ಇಲ್ವಾ ಇನ್ವೆ
ಏನು
ನಿಮ್ಮ್ ಕಡೆ ನನು ರಿಪ್ಲೈ ಇ ಬಿ
ನಮ್ಮಮ್ಮೋರ ಆಡುಗರು ಸರಿ ಆಯ್ತು ಕಾಸಪ್ತ
ಹೇಗಿದ್ದ
ಹೌದು
ದ ಎರಡು ಮೂರ್ ದಿವಸಿಂದ ಹ ನಿಮ್ ಮೈಂಡ್ ಸೆಟ್ ನಿಮ್ ಮೈಂಡ್ ಸೆಟ್ ಹಾಳ ಮಾಡ್ಕತಿದ್ದಾರೆ ಅಷ್ಟೇ
ಅವನ್ಗೂ ಗತ್ತು ನಾನ ಬ ಬಸ ಆರ ಆ ಸ ಆ
ಹ್ಮಕತ
ಅದ ಇನ್ನೇಲೆ ಜಗ್ಗಳ ದಗ್ಲ ಮಾಡ ದಗ್ಲ ಮಾಡಂಗಿಲ್ಲ ಕೊಪ್ಪ ಮಾಡ್ಕೊಡಂಗಿಲ್ಲ
ಹಾ
ಬಿಡೋಂಗಿಲ್ಲ
ಹಾ
ಜಗಳ ಮಾಡಂಗಿಲ್ಲ ಕೊಪ್ಪು ಮಾಡಂಗಿಲ್ಲ ಮಾತ್ ಬಿಿಡಂಗಿಲ್ಲ ಹಂಗನ್ಬಿಟ್ಟು ಪ್ರಾಮಿಸ್ ಮಾಡಿದೀನಿ
ಹ ಯಾರು ದರ್ ದರ್ಶನ್ ಡೈರಕ್ಕೆ ದರ್ಶನ್ ಡೈರಾ್ ನೋಕೋಬ ಬಿಡಿದನ್ೇಲೆ ನ್ ಕೋಪ ಮಾಡ್ಕಳಲ್ಲ ಮಾತಾಡಲ್ಲ
ಅಲ್ಲಾ ಯಾವ್ದೋ ಒಂದು ಸೆಂಟೆನ್ಸ್ ಇರುತ್ತೆ ಏನ ಒನ್ ಏನೋ ಹಡ್ ಹುಡ್ಗಿನ ಏನೋ ಒ ಒಂದ್ ಸೈಡ್ ಲ್ದಾಗ
ಹ್ಮ್
ಒಂದ್ ಸ್ವಲ್ಪ ಪ್ರೀತಿ ಅದ ಇದನ ಇರುತ್ತಂತೆ ಬೋತ್ ಸೈಡ್ನೂ ಕೂಲ ಾಗ ಇಬ್ಬರು ಮಧ್ಯೆ ಬೆಗ್ನ ಇರುತ್ತ
ಜಗಳ ಇರುತ್ತೆ ಇಲ್ಲ ಅ ರು ಯಾವಾಗ್ಲೂ ಇರೋದು ಅಲ್ಲ ಅದು ಯಾವ ವಿಷಯಕ್ಕೆ ಇರುತ್ತ ಸಂತಾನ ವಿಷಯಕ್ಕೆ ಜಗಳಡದಾರ ಹಪ್ಪ
ನನ್ನ ನನ್ ನಮಗ ಸರಿರ
ಆಾ
ಮೊನ್ನೇನೇ ಸರಿಯೋದ
ಏಳ್ನ ಇಲ
ಮೊನ್ನೆ ಯಾವಾಗ ಮೊನ್ನೆನ ನಿೆನ್ನೆ ಬೆಳಿಗ್ನ
ನಾನ್ ಹಂಗ ತೋಳಿದ್ದು ಹೇಳ್ನಿಲ್ಲ ಅಂತ
ಅಂದ್ರ ಇನ್ನೂ ಫುಲ್ ಕ್ಲಾರಿಟಿ ಆಗ್ಲಿ ಸುಮ್ನಾದೇ ನಾನು ಆಮೇಲೆ ನಾನನ್ ಗ ಬರ್್ದ ಹೇಳದು ಮತ್ತೆ ಜನಾಗಿ ಮತ್ತೆ ಇದಾಗದು
ಹ್ಮ್
ಯಾಕೆಬ ಸುಮ್ಮದ ನ ಹುಲೆ ಅಲ್ಲ ಕರು ಮಧ್ಯರ ಮಾತಾಡಿ ಎಲ್ಲ ಕಲನ್ತಿ ಅಲ್ಲನು ಹ
ಹೋಗಲಿ ನ್ ಮಾಡಕದು ನಾನ ಹ
ಹ ಏನ್ ಮಾಡ್ತಿದಪ್ಪ ಬರಿಂದ
ನಿನ್ನಪ ನಾನ್ ಹೇಳ್ನಲ್ಲ ಅಲ್ಲಿ ಅಡ್ಗೆ ಬಿ ಹೋದಿ ಟೂ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಅಲ್ಲೇ ಬಿಸಿ
ಹಾ
ಮಾಮೂಲಿ ಅಡುಗ ಬರ್ಸತ್ತಕ್ ಹೋಗಿದ್ ಅಲ್ಲೇ ಟೂನ್ ನಮ್ಮ ಹೇಳ್ಬಿಟ್ಟು ಅಲ್ಲಿ ಇದ್ ಮಾಡಿದ್ದೆ
ಹ
ಅದ ಈ ಬಡಸ್ಬಿಟ್ಟು ಅಲ್ಲ ಮುಗ ಮನೆ ಒ ನ ಸ ಪೂತಿ ಹ್ಮ್ ನೀನ್ ಬರ್ತೀನಿ ನ ಗಂಟೆ ಹೋಗೇಬಿಟ್ಟಿದೆ
ನಾನು ಅದಕ್ಕೆ ಅಲ್ಲಿದ್ದಾಗ್ಲೇ ನಾನು ಅಲ್ಲಿ ಬಿಟ್ಟಾಗ್ಲೇ ನೆಟ್ಟಿದ ಸನ್ಗೆ ನೀನ್ ಹೇಳಿದ ಬರ್ಲೇ ಇಲ್ಲ ಆನ್ನ್ಗೆ
ನೀ ಅಲ್ಲಿ ಇದ್ದಾಗ ನ ನಿಟರ್ನ್ ಮಾಡಿದ ನ ನಾರ್ಮಲ್ ಮೆಸೇಜ್ ಬರಲ್ಲ ನ ನಿಟರ್ನ್ ಮಾಡ ಮಾತ್ರ ನಾರ್ಮಲ್ ಮೆಸಜರದು
ಗೊತ್ತು
ನಾರ್ಮಲ್ ಮೆಸೇಜ್ ಕೂಡ ಅಷ್ಟೇ
ಅಲ್ಲಾ ಕಾಲು ಮಾಡಿದ್ನಲ್ಲ ಪಿಕ್ಕೆ ಮಣಿಲ್ಲ
ನೀ ಕಟ್ ಮಾಡ್ದ ಒಂದೊಂದ್ ಹಿಂಗಗೆ ಪಿಕ್ ಮಾಡಸ್ತದ ಕುವ
ನಾವವು ಅಪ್ಪ ಇತ ಕೇಳ ಕೇಳ ಮಾಡಸಕ್ ಮಾಡೇ
ಹ್ಮ್ ಅದ್ನಾಗ ಕಾಲ್ ಮಾಡ್ದ ಅಂತಿದೆ
ಅದಕ್ಕೆಲ್ಲ ಮಿಸ್ ಕೊಟ್ರೆ ಅದಾರ ನೋಡ್ ಲ್ಲ ಬಸೇಜ್ ಬಸೇಜ್ ಬಂದ್ ನೋಡ್ತ ಅನ್ಬಿಟ್ಟಾ ಅಲ್ಲ ನಿಚ್ಕಲ್ ಕೊಟ್ರೆ ಒಂದು ಮೆಸೇಜ್ ನೋಡ್ಬೇಕಂತ ತರ್ಥ
ಹ್ಮ್ ನಾನೇನ್ ಇದಾರ್ವಲ್ಲ ಕಿಟ ಅಲ್ವಲ್ಲ ನಂಗ
ಎಂದ ಬ ಏನು ಸುಮ್ಮ ಬಂದೆ ನಮ್ಮ ನಿಮ್ಮಮ್ಮಿನ ಯಾರ ಎತ್ತು ಎ ತಾಕೊಂಡ
ಸ
ಕೆಡ
ನಾನ್ ಇದರ ಕಮ್ಮಿ ಇದಾವಲ್ಲ ನಂಗೆ ಮೆಸೇಜ್ ಮಿಸ ಕೊಡಷ್ಟ ಗೊತ್ತಾಗತ ಅ
ಹ್ಮ ಆತ ಮಾಡ್ಕೋಬೇಕು ಮ ಒಬ್ರು ತಳ್ ಕೊೊಡ್ತಾರೆ ಅಲ್ಲ ಒ ಹತ್ತಲ್ಲಿ ನಾನುಡ್ತೇನೆ ಬಂದ ನೋಡ್ಬೇಕು ಅಂತ ಹ್ಮ
ಆಮೇಲೆ ನೋಡ್ದಿ ನಾನ ಒಂದ್ ಹ ದನ್ಸ ಬಿಟ್ಟು
ಅದಕ್ಕೆ ಅಲ್ ಬಿಟ್ಟಾಗಲೇ ನಾನು ಮೆಸಗೆ ಎಲ್ಲ ಹಾಕಿ ಇಷ್ಟ ಕೊತೀವಿ ಎಲ್ಲಿ ಸದ್ಯ ರಾಮ ಇಲ್ಲಿ ಆರಸದ ಹತ್ರ ಬಂದಾಗ ನೋಡಿದೆ ನೀನು
ಹ
ಹ
ಹಾ ಆ ನೋಡ ಆಗ ನೋಡ್ಬೋದು ನಾ ಹೋಗಿ ಗಾಡಿ ತಗೊಂಡ್ ಬರ ಗಂಟ ನೀವ್ ಹೋಗಿಿ
ಆಮೇಲೆ ನಮ್ಮ ಅಪ್ಪನ ಎಲ್ದಪ್ಪ ನೈ ಇಕಪ್ಪ ಇದೀವಿ ಮತ ತಿನಿ ಅಲ್ಲಿ ಮಾವ ಇದ್ರು ಯವಗಪ್ಪ ಮಾತಾಡ್ಕತೀನಿ ಅಂತಿ ಏ ಬಾಳ ಬೇಡ ಆಗಬದುು ಅಪ್ಪಕ್ಕಕ
ಹ್ಮ್
ಸ್ವಪ ಅವ್ರ ಮಗಂದು ಎಂಗೇಜ್ಮೆಂಟ್ ಆಯ್ತು ದೊಡ್ಡೊಂದು ಅಲ್ಲಿ ಅರಸು ಜೋಡುಗಿಗೆ ನಾವ ಹೋಗ್ಲಿಲ್ಲ ಅದಕ್ಕೆ
ಹ್ಮ್ ನೀ ಎಲ್ಲ ಹೋದ್ರೀ ನೀವು ನೀವು ಹೋಗಳವಲ್ಲ
ಇ ಇಲ್ಲೇ ಏನೋ ಅವತ್ತ ಏನೋ ಇತ್ತು ಕಣೋ ಸಣ ಇಲ್ಲ ಅವತ್ತೇಏನು ಇತ್ತಲ್ಲ ಏನ ಇತ್ತು ಹತ್ತಿರ ಮತ್ತಕ್ಕೆ
ಹ್ಮ್ ಏನು ಮಾಡ್ತಾಯ್ತು
ಅದಕ್ಕೆ ಹೋಗ ಇಲ್ಲೇ ಯಾವ್ದೋ ಮದ್ುವೆ ಆಯ್ತುೇತಿಯವರು ಏನಣ್ಣನ್ ಯಾರ್ ಮದ್ವೆಗ್ ಹೋಗಲ್ಲ ನನ್ ಫ್ರೆಂಡ್ಸ್ ಮದ್ವೆ ಬಿಟ್ರೆ
ಹ್ಮ್ ನೀನು ಫ್ರೆಂದಾಗೆ ಹೋಗಿ ತಿವರ್
ಯಾರ್ಗೆ ಅವ ಅಂದ್ರೆ ಅವ ಅವಳ ರಿಲೇಟ್ ಇಷ್ಟು ನಾವು ಅವ್ರು ಮಾತಾಡಲ್ಲ
ಹ್ಮ್
ಅಲ್ಲಿದ್ದರೆ ಪಕ್ಕ ಹೋಯ್ತಿದ ಎಲ್ಲಿ ಅವತ್ತ ದಿನಾನ ಹಿಂಗಗೆ ಆಕ್ಸಿಡೆಂಟ್ಲ್ಲ ಆಗೋಯ್ತು ಹಂಗತ್ತಲ್ಲ
ಹಾಗಗೆ ಹಯತ ನೀ ಬೋಲ
ಅವ್ಳ್ ಬಿಟ್ರೆ ಬೇರೆ ಫ್ರೆಂಡ್ಸ್ಗೆಲ್ಲ ಹೋಗಿದ್ದೀನಪ್ಪ ನಾನು
ಹ್ಮ್
ಏನು ಹೇಳ್ತಿದ್ದಿ ಮರ್ತೇ ಬಿಟ್ಟೆ ನೀನು ಅದೇ ನಾನ ನಮ್ಮ್ ರಿಲೇಟಿವ್ಸು ನಮ್ಮ್ೂರ ಯಾದ್ ಮದವ್ರರು ನಾನು ಹೋಗಲ್ಲ ನಮ್ಮ್ ಮನೇಲಿ ಯಾರು ಹೋಗಲ್ಲ ನಮ್ಮ ಅಪ್ಪ ಒಬ್ರೇ ಹೋಗೋದು
ಅ ನಿಮ್ಮ ಮಾತ್ರ ಯಾರು ಬಂದರು ತರಾರ ನಿನ್ ಮದ್
ಅಯ್ಯೋ ಯಾರು ಬರೋದು ಯಾರು ಬರೋದು ಬೇಡ ನಮ್ಗೆ ಇರುವ ನಿಮಿಷ ಮಾಡ್ತೀನಿ
ಒಂದು ನಿಮಿಷ